ಹಲೋ
ಹಲೋ
ಹಲೋ ಹಲೋ ನಮ್ದು ಸುರ್ಪುರ್ ನಿಮ್ದು
ನಮ್ದು ಕೆಂಬಾವಿ ಬ್ರೋ
ಹಲೋ ಏನ್ ಮಾಡ್ಕೊಂಡಿರೋದು ಬ್ರೋ
ಏನಿಲ್ಲಾ ಇಲ್ಲೆ ಊರಲ್ಲಿ ಇದ್ದೀನಿ ಬ್ರೋ ನೀವು
ನಾವು ಕಾಲೇಜ್ ಹೋಗ್ತಾ ಇದೀವಿ ಬ್ರೋ
ಏನ್ ಮಾಡಿದ್ರೀ ಬ್ರೋ
ಡಿಪ್ಲೋಮಾ ಪಾ.
ಪ್ಪೊಮೊ
ಹ್ಮಾ.
ಡಿಪ್ಲೊಮಾದಾಗ ಯಾವ್ದು ಬ್ರೋ
ಮೆಕ್ಯಾನಿಕಲ್ ಹ್ಹ್.
ಮೆಕ್ನಿಕಲ್ ಬ್ರೋ
ಹ್ಮ್ಮ್.
ಈವಾಗೆನ್ ಹಾಸ್ಟೆಲ್ದಾಗ್ ಅದಿರೆನ್ ಬ್ರೋ.
ಹಾ ಹಾಸ್ಟೆಲ್ದಾಗ ಅದಿನಿ
ಹ್ಮ್ ಹ್ಮ್ ಏನ ಫ್ರೆಂಡ್ಸ್ ಜೊತಿ ಅದೀರ
ಹಾ ಬ್ರೋ
ಹೆಂಗೈತಿ ಬ್ರೋ ಹಾಸ್ಟಲ.
ಹಾಸ್ಟಲ ಎಲ್ಲಾ ಚೆನ್ನಾಗಿದೆ ಬ್ರೋ ನಮ್ ಸೀನಿಯರ್ಸ್ ಮನ್ನೆ ಇದ್ರು ಸೀನಿಯರ್ಸ್ ಎಲ್ಲ ಹೋದ್ರು ಮನ್ಸ ಬರ್ತಿಲ್ಲ ಬ್ರೋ ಇವಾಗ.
ಹ್ಮ ಹ್ಮ ಆಯ್ತಲ ಬ್ರೋ ನಿಮ್ದು ಇನ್ನೊಂದು ಇನ್ನೊಂದ ವರ್ಷ ಏನ್ ಮುಗಿತೈತಿ.
ಹ ಬ್ರೋ ಇನ್ನ ಎಡ ವರ್ಷ.
ಇನ ಎರಡ ವರ್ಷ.
ಹ್ಮ.
ಒಂದ ವರ್ಷಗ ಏನ್ ಇಂಟರ್ಷಿಪ್ ತುಗೋತಾರ.
ಹಾ ಇಂಟರ್ನ್ಶಿಪ್ ಅದು ಹೋಗಬೇಕು ಬ್ರೋ ಈಗ ಫಿಫ್ತ್ ಸೆಮ್.
ಫಿಫ್ತ ಸೇಮ್ ಹೋತೀರ ಏನ್ ಹ್ಮ ಯಾರ ಅದರ ಏನ್ ನಿಮ್ಮ ಸೀನಿಯರ್ಸ್ನ ಏನ್ ಎಲ್ಲರು ಹೋಗಿದಾರ.
ಸೀನಿಯರ್ಸ್ ಎಲ್ಲಾ ಹೋಗಿದಾರ ಬ್ರೋ ಅದೇ ಇನೊಂದ ಇಬ್ರು ರೂಮನ್ಯಾಗ ಅದಾರ.
ಅದಾರಣ
ಹಾ ರು
ಹ್ಮ ಹ್ಮ ಹಂಗಂದ್ರ ಮನ್ಸ್ ಬರಲ್ಲ ಜಾಸ್ತಿ.
ಇಲ್ಲ ಬ್ರೋ ಇಲ್ಲೀ ಮನ್ಸ ಬರ್ತಿಲ್ಲ ಇಲ್ಲಿ ಮೊದ್ಲೆಲ್ಲಾ ಮನ್ಸ ಬರ್ತಿತ್ತು. ಇವಾಗ ಏನಿಲ್ಲ ಸುಮ್ನೆ ಒಬ್ರೇ ನಾವು ಫೋನು ಅಷ್ಟೆ.
ಹ್ಮ ಹ್ಮ ಹ ಅ ಕೆಲ್ಲೆ ಬೆ ಕೆಲ್ಸಕ್ಕ ಹೋಗ್ಬಿಡಿಕ.
ಕೆಲ್ಸಕ ಹೋಗ್ಬೇಕು ಬಟ್ ಕಾಲೇಜ ಒಂದು ಐತಲ್ಲಾ ಅದಕ್ಕೆ ಇಲ್ಲಾ ಓದ್ತಿದ್ವಿ.
ಇನ ಎಂಟ್ರೆಸಿಪ್ಪ ಇನ ಎಸ ವರ್ಷ.
ಇನ್ನೊಂದ ವರ್ಷ ಇದೊಂದ ವರ್ಷ ಕಾಲೇಜ್ ಹೋದ್ರ ನೆಸ್ಟ್ ಇನೊಂದ ವರ್ಷ ಇಂಟರ್ಶಿಪ್ ಇದೊಂದ ವರ್ಷ ಫುಲ್ ಹೋಗಬೇಕು.
ಹ್ಮ ಹ್ಮ ಬೆಂಗಳೂರ ಹೊತ್ತಿರ ಏನ್ ಇಂಟರ್ಶಿಪ್.
ಹ ಕಲ್ಬುರ್ಗಿ ಬೆಂಗಳೂರ್ಗ್ ನೋಡ್ಬೇಕ ಇನ್ನ ಕಲ್ಬುರ್ಗ್ನಗ ಐತ ಅಂತ ನೋಡ್ಬೇಕ.
ಹ್ಮ ಹ್ಮ ಎಷ್ಟನೇತು
ಅದು ಆರ ತಿಂಗಳ.
ಆರ ತಿಂಗಳಿಗ ಎಲ್ಲಾ ವರ್ಕ್ ಮಾಡ್ಬೋದ ಏನ.
ಹ್ಮ ಒಂದ ಎಕ್ಸ್ಪಿರಿಯನ್ಸ್. ಹಾ ಪೇಮೆಂಟ್ ಒಂದ ಅರ್ಧ ಕೊಡ್ತಿರ್ಬಕ ಬ್ರೋ.
ಅರ್ಧ
ಹೇಳಿಲ್ಲ ಸರಿಯಾಗಿ
ಹ್ಮ ಹ್ಮ
ಕೊಡ್ತಾರ.
ಹ್ಮ ಆರಾಮ ಜೀವನ ಸೆಟ್ಲ್ ಆತ ಇಂಜಿನಿಯರಿಂಗ್ ಅನ ನಿವ.
ಹ ಇಂಜಿನಿಯರಿಂಗ್
ಹ್ಮ ಹ್ಮ
ಇಂಜಿನಿಯರಿಂಗ್ ಮತ್ತ ಇರ್ತದ ಇನ್ನ ನೆಕ್ಸ್ಟ್ ಅದು ಮತ್ತೊಂದ ಮೂರ್ ವರ್ಷ ಮಾಡ್ಬೇಕ.
ಅದ ಇಂಜಿನಿಯರಿಂಗ್ ಕಡೆಯಿಂದ
ಹಾ ಅದು ಅದು ಬೇರೆ ಅದು ಓದಿದ್ರ ಒನ್ ಸಪ್ಪ ಜಾಸ್ತಿ. ಹ ಇದು ಕೆಲ್ಸ ಜಾಸ್ತಿ ಪೇಮೆಂಟ್ ಬರುವಂತ ಕೆಲ್ಸ ಮಾಡ್ಬದು ಇದು ಅಷ್ಟೇ ಒಂದು. ಮೂವತ್ತು ಇಪ್ಪತ್ತದ ಸಾರ ಹ ಅದ ಇಂಜಿನಿಯರಿಂಗ್ ಮಾಡ ಐವತ್ತ ಅರವತ್ತ ಸಾವರ ಪೇಮೆಂಟ್ ಬರುವಂತ ಮಾಡ್ಬೋದ.
ಅದು ಓದದ್ರ
ಅದೇ ಒಂದ್ ಐವತ್ತ ಅರವತ್ತ ಎಪ್ಪತ್ತು ನಾವ ಚೆನ್ನಾಗ ಓದಿದ್ರ. ಚಲೋ ಪೇಮೆಂಟ್ ಅಲ್ಲ ಕೆಲ್ಸ ಸಿಗತ್ತ ನಿ ಸರಿಯ ಅಷ್ಟೇ ಎವರೇಜ್ ಆಗ ಓದಿದ್ರ ಒ ನಲ್ವತ್ತು ಐವತ್ತಸಾವಿರ
ಹ್ಮ ಹ್ಮ ನಿಮ್ಮ ಸೀನಿಯರ್ಸ್ ಎಲ್ಲ ಬಂದಿದ್ರನ ಎಲ್ಲರು.
ಹಾ ಸೀನಿಯರ್ಸ್ ಎಲ್ಲಾ
ಮುಗಿದಗಳೆ ವಾಪಸ್ ಯಾರು ಬಂದಿಲ್ಲ ಬಂದಿದ್ರ್
ಮುಗದಗಳನೆ ವಾಪಸ್ ಒಂದ ಇಬ್ಬರ ಬಂದಿದ್ರು ಅಷ್ಟೇ ಮತ್ತ್ ಯಾರು ಬಂದಿಲ್ಲ
ಬಂದಿಲ್ಲಾ ಹಂಗಂದ್ರೆಂಗ ಪಾಪ್ ಕೆಲ್ಸ ಇರ್ತಾವವ್ರು
ಹೌದ್ರಿ ಪಾಪ್ ಬಾಳ ಇರ್ತವ ಕೆಲ್ಸ ಅವ್ರು
ಹ್ಮ್ ಹ್ಮ್ ನಿಮ್ ಮನೇಲಿ ಎಷ್ಟ ಜನ ಇರತ್ತಿರ್
ಮನೇಲಿ ನಾಕು ಐದ್ ಜನ
ಐದ ಜನ್
ಹ್ಮ್
ಹ್ಮ್ ಹ್ಮ್ ನಿಮ್ಮ್ ಸೀನಿಯರ್ಸ್ ಎಲ್ಲ್ ಎಲ್ಲಿ ಏನ್ ಕೆಲ್ಸ ಹೋಗ್ಯಾರೇನ್ ಓದಕ್ ಹೋಗ್ಯಾರ
ಸೀನಿಯರ್ಸ್ ಎಲ್ಲಾ ಒಂದಿಷ್ಟ ಜನ ಕೆಲ್ಸಕ್ಕ ಹೋಗ್ಯರ್ ಒಂದಿಷ್ಟ ಜನ ಕಾಲೇಜ್ ಅಡ್ಮಿಷನ್ ಮಾಡ್ಯಾರ ವಿಜಾಪುರ್ ಕಲಬುರ್ಗಿ
ಹ್ಮ್ ಹ್ಮ್
ಒಂದಷ್ಟ ಜನ ಕೆಲ್ಸಕ್ಕ ಹೋಗ್ಯರ್
ಕಲ್ಬುರ್ಗಿ ಯ ಕಲಬುರಗಿ ನಿಮ್ಮ ಫ್ರೆಂಡ್ಸ್ ಯಾರ ಮಾಡಿದ್ದಾರೆ ಕಲಬುರಗಿ ನಾವು ಮಾಡಿದೀವಿ
ನೀವು ಕಲ್ಬುರ್ಗಿ ಮಾಡಿದ್ದೀರಾ ಹೌದಾ
ಹ್ಮ್
ಹಾ ನಮ್ ಸೀನಿಯರು ಒಂದಿಷ್ಟ್ ಜನ ಮಾಡಿದಾರ ಅಲ್ಲೇ ಕಲಬುರ್ಗಿಲಿ
ಕಲ್ಬುರ್ಗಿಲಿ
ಹಾ
ಹ್ಮ್ ಹ್ಮ್ ಯಾವ್ ಕಾಲೇಜ್ ಮಾಡರ ಅಲ್ಲಿ
ಅಲ್ಲಿ ಕಾಲೇಜ್ ಅದ ಕೇಳಿಲ್ಲ ಆದ್ರ ಕಲಬುರ್ಗಿ ಅಂತ ಅಷ್ಟೇ ಗೊತ್ತುಬುಡು ಕೇಳಿಲ್ಲ ಕಾಲೇಜ್
ಹೌದನ್ ಏನ್ ಯಾವ ಕೋರ್ಸ್ ಮಾಡೇನ್
ಕೋರ್ಸ್ ಎಮ್ ಎ ಮಾಡ್ರಿಬಹುದ್ ಒಬ್ಬರ್ ಡಿ ಎಡ್ ಎಮ್ ಎ ಹಂಗೆ
ಹ್ಮ್ ಹ್ಮ
ಎಲ್ ಸೇಮ್ ಮಾಡಿಲ್ಲ ಬಟ್ ಡಿಫ್ರೆಂಟ್ ಮಾಡಿರ..
ಹ್ಮ್ ಹ್ಮ್ ಇಂಟರ್ನ್ಶಿಪ್ ಕಲ್ಬುರ್ಗಿ ಬರ್ತ್ರಿ
ಹ್ಮ್ ಕಲಬುರ್ಗಿನಾದ ಬೆಂಗ್ಳೂರಾದ ಬಟ್ ನೋಡ್ಬೇಕು ಗುರು ಇನ
ಹ್ಮ್ ಹ್ಮ್ ಯಾವದ ಚಲೋ ಆದ ಅಲ್ಲಿಗ ಹೋತ್ತಿರಿ
ಹ್
ಹ್ಮ್ ಹ್ಮ್ ನಿಮ್ಗೆಲ್ಲ ಹೋಬೇಕ್ಂತ ಇಷ್ಟ
ನಮಗು ಬೆಂಗ್ಗಳೂರ್ ಹೋಬೇಕಂತ ಇಷ್ಟ ಬಟ್ ಇಂಟರ್ನ್ಶಿಪ್ ಏನೋ ಅಷ್ಟು ಸರಿಯಾಗಿ ಇರಲ್ಲ ಕೆಲ್ಸ ಬಾಳ ಇರ್ತದ ಪೇಮೆಂಟ್ ಅಷ್ಟ ಇರಲ್ಲ ಅಂತರ ಇನ್ನ್ ನೋಡ್ಬೇಕ
ಹ್ಮ್ ಹ್ಮ್
ಎಲ್ಲ ಇದು ಮಾಡ್ಕೊಂಡು ಸರಿಯಾಗಿ ಕೇಳ್ಕೊಂಡ್ ಹೋಬೇಕ್
ಸರಿಯಾಗ ಕೇಳಸ್ ಕೇಳ್ಕೊಂಡು
ಹ್ಮ್
ಹ್ಮ್ ಹ್ಮ್ ನಮ್ ಫ್ರೆಂಡ್ಸ್ ಎಲ್ಲ ಡಿಪ್ಲೊಮಾ ಎಲ್ಲೇ ಮುಗಸಿದ್ರ ಅವ್ರಿಗ್ ಕೇಳ ಹೋಗಿ
ಹ್ ಹ್ ಹೇಳ್ತಿವ್ ಬ್ರೋ ಇನ್ನೊಂದ್ ವರ್ಷ ಇನ್ನೊಂದ್ ವರ್ಷ ಓದಿ ಇನ್ನೊಂದ ವರ್ಷ ಓದಬೇಕು ಓದಿ ನೆಕ್ಸ್ಟ್ ಆಮೇಲ ಇಂಟರ್ಶಿಪ್ ಅದು ಬರುತ್ತ್ ಅವಾಗೆಲ್ಲ ಕೇಳಕೋಂದ ಸರಿಯಾಗಿ ಇದ್ ಮಾಡಿ ಹೋಬೇಕ್
ಹ್ಮ್ ಹ್ಮ್ ಕೇಳ್ಕೊಂಡ್ ಹೋತ್ತಿರ್
ಹ್ಮಾ ಈ ನೀವ ಇರೋದೆಲ್ಲಿ ನೀವ ಇರೋದೆಲ್ಲಿ ಇವಾಗ ಊರಲ್ಲ ಅಥವಾ ಇಲ್ಲ ಹಾಷ್ಟಲ ಇಲ್ಲಿ
ಇಲ್ಲ ಊರಲ್ಲೇ ಇದ್ದೀವಾಗ ಇನ್ನ ಅಡ್ಮಿಷನ್ ಮಾಡ್ಬೇಕತ ಮಾಡಿದ್ದೆ. ಎಲ್ಸಿ ಕೊಡಲ್ಲ ಅಂತ ಅಂದ್ರ ಆಮೇಲ ಆಯ್ತ ಎಲ್ಲ ಬಂದ್ಮೇಲೆ ಎಲ್ ಎಲ್ ಬಿ ಮಾಡೋನಂತ ಬಿಟ್ಟೆ.
ಹ್ಮ ಹ್ಮ ಹ್ಮ ಹ್ಮ
ಹ್ಮ ಸುಮ್ನೆ ಯಾಕ ಅಂತ.
ಹ್ಮ ಹ್ಮ
ಇವಾಗೇನ ಹದಿನಂಟ ಆಗಿವಲ್ಲ ಏಜ್.
ಹದ್ನೆಂಟ ಹದ್ನೆಂಟ ಅಂದ್ರ ಹದ್ನೆಂಟ ಒರಿಜಿನಲ್ ಏಜ್ ಹದ್ನೆಂಟ ಆಗ್ಯವ ಒಟ್ಟ. ಇದರಲ್ಲಿ ಆಗಿಲ್ಲ ಹ್ಮ
ನಿಮ್ದ ಡಿಪ್ಲೊಮಾ ಕಾಲೇಜ್ ಗಳ ಡಿಸ್ಟ್ರಿಕ್ ಒಂದೇ ಇರ್ತವ ಡಿಸ್ಟ್ರಿಕ್ ಎರಡು ಮೂರ್ ಇರ್ತವ.
ಡಿಸ್ಟಿಕ್ ಗ ಇರ್ತಾವ ಬಟ್ ನಮ್ಮ ಡಿಸ್ಟಿಕ್ ಅಲ್ಲಿ ಇರೋದ ಒಂದೇ ಗೌರ್ಮೆಂಟ್. ಡಿಸ್ಟ್ರಿಕ್ ಅಲ್ಲಿ ಹ್ಮ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಇರೋದ ಒಂದೇ ಗೌರ್ಮೆಂಟ್ ಕಾಲೇಜ
ಹ್ಮ ಹ್ಮ ಒಂದೇ ಕಾಲೇಜ್ ನಿಮ್ಮ ಡಿಸ್ಟ್ರಿಕ್ ಒಳಗ
ಹ್ಮ ಒಂದೇ
ಮತ್ತೆ ಯಾವಿಲ್ಲ.
ಯಾವು ಇಲ್ಲ ಪ್ರೈವೇಟ್ ಅದಾವ ಬಟ್ ಗರ್ಮೆಂಟ್ ಇಲ್ಲ.
ಹೊಲ್ದಾಗ ಅಲ್ಲಿ ಏನಕ್ಕೆೆಬ್ರ ನಿಮ್ಮ ಹೊಲ.
ಎಲ್ಲಾ ಕಬ್ಬ ಆಕಿವ ಬ್ರೋ.
ಕಬ್ಬಾ
ಹ್ಮ.
ಹ್ಮ ಎಲ್ಲಾ ಫುಲ್ ಶ್ರೀಮಂತ ಅದಿರ ಬ್ರೋ ನೀವು.
ನೀ ಏನ್ ಸರಿ ಏನ ಶ್ರೀಮಂತ ಬ್ರ ಮಳಿ ಇಲ್ಲ ಏನಿಲ್ಲ. ನೀರಾವರಿ ಅದ ಬಟ್ ಕರೆಂಟ್ನ ಸರಿಯಾಗಿ ಕೊಡಲ್ಲ ಏನಿಲ್ಲ.
ಕೊಡ್ತಾರ ಬ್ರ ಮುಂಜಾಳೆ ಎದ್ದ
ಎ ನಮ್ಮ ಕಡೆ ನಮ್ಮ ಕಡೆ ಕೊಡಲ್ಲ ಈ ಕಡೆ ಕೊಡ್ತಾರ ಅಕ ನಮ ಸೈಡ್ ಇಲ್ಲ.
ಹ್ಮ ಹ್ಮ
ನಮ್ಮ ಕಡೆ ಎಲ್ಲಕ ಈಕಡೆ ಮಳಿನು ಇಲ್ಲ ಈಕಡೆ ಸರಿ ಕರೆಂಟ್ ಇಲ್ಲ ಹಂಗ ಅಗೆತ ಪ್ರಾಬ್ಲಮ್.
ಹೌದು.
ಹ್ಞೂ.
ಅದೆಲ್ಲಾ ಪೂರ್ತಿ ನೀರಾವರಿನ ಇದ.
ಹಾ ಫುಲ್ ನೀರಾವರಿ.
ಬರಾವರ ಇದ್ರುನು ಏನು ಇಲ್ಲ.
ನೀರಾವರಿ ಇದ್ರನು ಹಂಗಗೈತ ಉಬ್ಬಯ ಇರ್ಲಾರಂಗ
ಇಣ್ಣೆನ ಬೋರ್ ಐತೆ ಕೆನಲ್ ಐತೆ.
ದೋಣಿ ಐತ್ವ
ಧೋಣಿ
ಹಾ ಡೋಣಿ ಐತೆ ಆಲ್ಮೋಸ್ಟ್ ಡೋಣಿ ಇರ್ಲಾರದರ ಹೊಲ್ದಾಗ ಎಲ್ಲ ಬಾವಿ ಹಳ್ಳ ಎಲ್ಲಾ ಆಲ್ಮೋಸ್ಟ್ ಎಲ್ಲರ ಒಲ್ದಾಗೂ ನೀರಾವರಿ
ಹ್ಮ ಹ್ಮ ಎಲ್ಲಷ್ಟು ನೀರಾವರಿನೇ ಆಲ್ಮೋಸ್ಟ್ ಆಲ್ ಎಲ್ಲಾ ನೀರಾವರಿನೇ ಐತಿ.
ಹಾ ನೀರಾವರಿನೇ ನಿಮ್ ನಿಮ್ ಕಡೆ ಹೆಂಗಾನ.
ನಮ್ ಕಡೆ ಒಣಬೇಸಾಯ ಮಳೆ ಬಂದ್ರೆ ಬೆಳಿಬೇಕು ಇಲ್ಲಂದ್ರೆ ಇಲ್ಲ.
ಹ್ಮ್ ಎಲ್ಲಾ ಎಲ್ಲಾ ಬಿತ್ತಾರ ವಲ ಆ ಕಡಿ.
ಎಲ್ಲಾ ಬಿತ್ತವಿ ಈಗ್ ಒಂದೊಂದು ಅರ್ಧ ಒಂದೊಂದು ಒಂದೊಂದು ಮಾರಾ
ಹ್ಮ್
ಹಾ ಹಾ ಮತ್ತ. ಅದಕ್ಕ ಅಲಿಗಿ ಓಡ್ಕೊಂಬರ್ಬೇಕು ಇದು ಮಳಿ ಬಂದ್ರೆ ಅಷ್ಟೇ ಚಲೋ.
ಹ್ಮ್ ಹೌದು. ಮನ್ನೆ ಮೊಹರಂ ಎಲ್ಲ ಆಯ್ತಲ್ಲ ಅಲ್ಲ ಎಲ್ಲ ಎಲ್ಲಿ ಇದ್ರಿ ಮೊಹರಂ ಟೈಮಲ್ಲಿ ಎಲ್ಲ.
ಮರಂ ಟೈಮಲ್ಲಿ ಊರಲ್ಲಿ ಇದ್ವಿ.
ಹೆಂಗೆ ಮೂರಮ್ಮ ಎಲ್ಲಾ ಹೆಂಗ ಆಯ್ತು.
ಚೆನ್ನಾಗಾಯ್ತು.
ಹ್ಮ್
ನಿಮ್ ಕಡೆ.
ನಮ್ಮ್ ಕಡೆನು ಹಂಗೆ ಅಷ್ಟೆ ಚೆನ್ನಾಗ ಆಯ್ತು. ನಿಮ್ಗೆ ಯಾವ್ದ ಜೋರಾಗಿ ನಿಮ್ ಊರ್ ಸೈಡ್ ಎಲ್ಲಾ ಹಬ್ಬಗಳು ಯಾವ್ದು ಜೋರ ಆಗದು.
ನಮ್ಸೈಡ್ ಎಲ್ಲ ಯುಗಾದೀಪವಳಿ.
ಹ್ಮ್
ದೀಪಾವಳಿ.
ಹ್ಮ್
ಹಾ ಹಾ
ನೀವೆಲ್ಲಾ ಫ್ರೆಂಡ್ಸ್. ಹ್ಮ್ ಮೋರಂ ಮತ್ತೆ ಇದು ಗಣೇಶ ಹಬ್ಬ ಗಣೇಶ ಚತುರ್ಥಿ.
ಗಣೇಶ ಚತುರ್ಥಿಯ ಹ್ಮ್ ಹ್ಮ್.
ಅದ ಇನ್ನೊಂದೆರಡು ತಿಂಗಳು ಇನ್ನೊಂದ್ ಎರಡ್ ತಿಂಗಳು ಉಳಿತು ಎಲ್ಲಾ ಸ್ಟಾರ್ಟ್ ಮಾಡ್ಯಾರ ಇವಾಗ. ಗ್ರೂಪ್ ಅಲ್ಲ ಎಲ್ಲ ಡಿಸ್ಕಷನ್ ಅದು.
ಹ ಹ
ನಮ್ಮ ಫ್ರೆಂಡ್ಸ್ ಎಲ್ಲ ಊರಲ್ಲೇ ಇದಿರ್ಬೇಕು ಅವ್ರದಿನ್ನ ರಿಸಲ್ಟ್ ಬಂದಿಲ್ಲ ಅಡ್ಮಿಷನ್ ತಗೋಲ್ಲ ಅನ್ಸ್ತದ. ಅವ್ರ್ದ ಅಡ್ಮಿಷನ್ ಆದ್ರ ಎಕಡೆ ಹೋಗೋತಾರ.
ಹ್ಞೂ
ಇಲ್ಲಾಂದ್ರ ಇಲ್ಲೆ ನನಬಲ್ಲೇ ಇರ್ತಾರೆ.
ಹ್ಮ್
ಫ್ರೆಂಡ್ಸ್ ಏನ ಜಾಸ್ತಿ ಅದಾರ ಅಲ್ರು ಅಲ್ಲೇ ಆಷ್ಟ್ಲು
ಹಾ ಜಾಸ್ತಿ ಅದಾರಬ್ರು ಬಟ್ ಅಷ್ಟು ಎಲ್ಲಾ ಆಲ್ಮೋಸ್ಟ್ ನಾ ಎಲ್ಲಾ ಸೀನಿಯರ್ ಗೂಡನೇ ಇದ್ದೆ ಮೆಲ್ಲಾ ಈಗ ಸೀನಿಯರ್ ಎಲ್ಲಾರೂ ಬೊಂತಾರೆ ಎಲ್ಲಾ. ಯಾರ ಫ್ರೆಂಡ್ಸ್ ಜಾಸ್ತಿ ಇರ್ಲಿಲ್ಲ ಎಲ್ಲಾರೂ ಸೀನಿಯರ್ಸ್ ಇದ್ದರು ಇದ್ದವರೆಲ್ಲ.
ಹ್ಮ್ ಮತ್ತ ನಿಮ್ ರೂಮಲೆ ಯಾರರ್ಬಬೇಕರು ಆಯ್ತು ಸೀನಿಯರ್ಸ್
ಹೆ ಅದಾರ್ ಒಂದಿಬ್ಬರು ಕರ್ಕೊಂತೀವಿ ಒಂದಿಬ್ರು ಒಂದ್ ಮೂರ್ ಜನ.
ಏನ್ ಸ ನಿಮ್ ಜೂನಿಯರ್ಸ್ ಸೀನಿಯರ್ಸಾ ಬ್ರೊ.
ಸೀನಿಯರ್ಸ್ ಜೂನಿಯರ್ಸ್ ಯಾರಿಲ್ಲ ಸೀನಿಯರ್ಸ್ನೆ ಓ ಎಲ್ರೂ ಅವರು ಫಿಫ್ತ್ ಸೆಂ ಇರೋರು ಇಬ್ರು. ನಾನ ಒಬ್ಬ ಮೂರ್ ಜನ ಇದಿವಿ.
ಹ್ಮ್ ಹ್ಮ್ ಹ್ಮ್
ಇನ್ನು ಇಲ್ಲಿ ನಾವು ಅಷ್ಟ ಲ್ಲಿ ಕೆಲವೊಬ್ರು ಸೀನಿಯರ್ಸ್ ಇನ್ನು ಮುಗಿದೋರು ಇನ್ನೊ ಬಿಟ್ಟ ಹೋಗಿಲ್ಲಾ ನಾ ಆಡನಿದ್ರು ಹೋಗ್ ಹೋಗ ಅಂದ್ರೆ ಯಾರು ಹೋಗ್ತಿಲ್ಲಾ ಒಂದ ಹತ್ತ ಹದ್ನೈದ ಜನ ಇಲ್ಲಿ ಉಳದಾರ.
ಹ್ಮ್, ಹ್ಮ್ ಹೊತರ ಹೋಗಲ್ಲ
ಹ್ಮ್,
ಹ
ಹೌ ನಾವು ಹೋಗ ಹೋಗ ಡೈಲಿ ಹೇಳ್ತಾರ ಬಟ್ ಅವ್ರು ಹೋಗಲ್ಲ ಆಗ್ತಾರೆ.
ಹ ನಂಗ ಒಂದ್ಸೂರು ಕರ್ತ ಆಮೇಲೆ ಮಾಡ
ಹಾ, ಓಕೆ ಓಕೆ